ಏ ನ ಸೋಲ್ಪೂರ್ ಬಗ್ಗೆ ಅಂದ್ರೆ ಆಲ್ಮೋಸ್ಟ್ ನಂದ ಇಲ್ಲಾ ಸುಲ್ಪೂರ್ ಸಾರಿ ನಾನು ಕಲ್ತಿದ್ದ ಸ್ವಲ್ಪ
ನಿಮ್ದೆ ಬಿಡಿ ನೀವ್ದೀರಲ್ಲ ಸೊ ಈಗ ನಿಮ್ದೇನೆ ನಿಮ್ ಸುರ್ಪುರ್ ಅಂದ್ರೆ ಪರವಾಗಿಲ್ಲ ಇಟ್ಕೊಳ್ಳಿ ಏನಾಗೋದಿಲ್ಲ ಎರಡು ವರ್ಷ ಇಟ್ ಇಟ್ಗಳು ಯಾವ್ಯಾರ್ ಬಿಟ್ಬಿಟ್ಟ ಹೋಗೋರ್ ಅಂತಿಲ್ಲ ಅಂದ್ರೆ ಯಾವ್ಿರಿಲಾ ಯಾವ್ದೋ ಒಂದ್ ಕಂಪ್ನಿ ನೋಡ್ಕೊಂಡ್ ಅಲ್ಲೇ ಸೇರ್ಕೊಳ್ಳಿ
ಎಪ್ಪೋ ಬೇಡಾನ ಬೇಡ ಯಾದಗಿರಿ ಡಿಸ್ಟ್ರಿಕ್ ನಲ್ಲಿ ಏನಂದ ಇಲ್ಲಿ ಗೋರ್ಮೆಂಟ್ ಒಬ್ಬ ಒಂದ ಫ್ರೀ ಆಸ್ತಿ ಕೊೊಳ್ಳತ್ತ ಅಂದ್ರದ ನಾನು ಮಾಡಲ್ಲ ಎಲ್ಲ ಅಂತ ಪರಿ ಆಯ್ತು ಇದು
ಡಿಗ್ರಿ ಮುಗ್ದಿತ್ ಮಾರ್ನೆ ಬೆಳಗ್ನೆ ಹೋಗ್ಬಿಡ್ಬೇಕು ಅಂತ ಅನ್ಸೈತಲ್ಲಾ
ಹ್ಮ್ ಮತ್ ಏನ್ ಮಾಡ್ಬೇಕು ಇಲ್ಲ ಸೀಟಿ ಇಲ್ಲ ಏನಿಲ್ಲ ಇಲ್ಲ ಮಂದಿ ಅಂದ್ರೆ ಹಗೆ ಅಾರ
ಮಂದೆ ಬಿಡ್ರಿ ಅವ್ರ ನನಗ್ ಅವ್ರ್ದ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ಅಲ್ಲಿ ಜನ ಯಾವ ತರ ಅವ್ರೇ ಅಂತ ಈಗ ಅಪ್ಪ ದೇವ್ರೆ ನನಗೆ ಅದು ಯೋಚನೆ ಪ್ರನೆ ಮಾಡ್ತಿದ್ರೆ ಭಯ ಆಗ್ತೈತೆ ಇನ್ ಕೇಸ್ ನಾವ ೇನಾದಾರರು ಅಲ್ಲೇ ಏನಾರರು ಕಾಲೇಜ್ ಏನ್ರು ಸಿಕ್ತ ಪುಟ್ಟಿದ್ರೆ ಸತ್ತ ಹೋಗ್ತಿದ್ವಲ್ಲಾ ಅಂತ
ಇಲ್ಲ ಇಲ್ಲ ಹಂಗಂದ್ರೆ ಹಂಗ ಹೊರಗಿಂದವ್ರಗ ಹಂಗ ಅನಸ್ತೆ ಇಲ್ಲಿ ಬಂದ್ ಇರೋದಂದ್ರೆ ಅಂದ್ರೆ ನಾ ಹೇಳ್ತಿದ್ದು ಫಸ್ಟ್ ಪಫಸ್ಟ್ ಅಲ್ಲೇ ಅಂಜಿಕಿ ಇರುತ್ತೆ ಆಮೇಲೆ ಎಲ್ಲ ರೂಢಿ ಹಾಕಸಿ ಏನು ಇರಲ್ಲ ಅಷ್ಟೆ
ಹ್ಮ್
ನಾನು ಇಲ್ಲೇ ಪಸ್ಟ್ ಬಂದಾಗ ನಾನು ಅಂದ್ರೆ ಬಾಳದರ್ಿಂದ ಗುಲ್ಬರಾಲಿಂದ ಸುರ್ಪುರು ನಮ್ದ ಮೂರ್ ತಾಾಸ ಇದು ಐ್ತಿ ದಾರಿ
ಹಾ
ಮತ್ತೆ ಒಂದ್ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ನಮಗೆ ನಾನು ಈಚಟ ಬದ್ ಹ್ಮ್ ಹಂಡ್ರೆಡ್ ಮೇಲೆನೆವು ಹಾ ಹಂಡ್ರೆಡ್ ಅ್ಯಂಡ್ ತರ್ಟಿನೇ ಆಗುತ್ತೆಲ್ಲ ಎಲ್ಲ ಚೆಕ್ ಮಾಡಿದರ ನಾ ನೀವು
ಇಲ್ಲ ಜಸ್ಟ್ ಹಂಗೆ ಗೆಸ್ ಮಾಡಿ ಹೇಳ್ದ
ಅ ಅಷ್ಟೇನು ಇಲ್ಲೇನ ಅಂದ್ರೆ ಒನ್ ಟ್ವೆಂಟಿ ಲಾಸ್ಟ್
ಅಷ್ಟು ಆ ಸುರ್ ಇಬರ ಬಗ್ ಅಷ್ಟೊಂದು ರಿಸರ್ಚ್ ಮಾಡೋವಷ್ಟಾರರು ನಮ್ಗೆ ನೆನ್ಪಿರ್ಬೇಕಲ್ಲ ಇವಾಗ ನೀವು್ ಸುರ್ಪುರ್ ನೀವು್ ನಾನ್ ಆಕ್ಚುಲಿ ಫಸ್ಟ್ೇ ಹೇಳೋಣ ಅಂತ ಅನ್ಕತಿದ್ದೆ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಎಂದಿದ ತಕ್ಷಣ ಸುಮ್ಮನೆ ಅಲ್ಲೇ ಹೇಳ್ಬಿಡಣ ಅಂತ ಆಮೇಲೆ ಸುಮ್ಮನೆ ಎಾ ಯಾಕ್ ನಾನೇ ಫಸ್ಟ್ ಯಾಕ್ ಬಕ್ರ ಆಗ್ಬೇಕು ಆ್ಮೇಲೆ ಅಲ್ಲಾ ಅಂದ್ಬಿಟ್ರೆ ಅಂದ್ಬಿಟ್ಟು ಸುಮ್ನೆ ಇದ್ದೇರ ಹೆಂಗ ಗೊತ್ತಿತ್ತು
ಹ್ಮ ಹ್ಮ್ ಅಂದ್ರೆ ನಾವ ಇನ್ನು ಗೊತ್ತತ್ತ ನಾವ್ನು ಸ್ವಲ್ಪಂದವನ ಅಂತ
ನನ್ ಹಂಗೆ ಅನ್ನಿಸ್ತ ಆಕ್ಚು ಆಮೇಲೆ ನೀವು ನಾರ್ತ್ ಬೇರೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ಆಮೇ ಗುಲ್ಬರ್ಗ್ಗ ಅಂದ್ರಲ್ಲ ನೀವುಫಸ್ಟ್ ಅಷ್ಟು ಊರ್ ಕೇಳಬಿಟ್ನಲ್ಲಾ ನಾನು ಅದು ಗುಲ್ಬರ್ಗ ಅಂದಿದ್ ಇಲ್ವೇನುೋ ಗುಲ್ಬರ್ಗದಲ್ಲೇ ಹ ಗುಲ್ಬರ್ಗದೆಲ್ಲ ಯಾವ್ದೋ ಕಾಲೇಜ್ ಇರ್ಬೋದು ೇನು ಅಂತ ಅನ್ಕೊಂಡು ಇನ್ನ ಏನು ಹೇಳಕೋ ೋಗಲಿಲ್ಲ ಸುಮ್ನೆ ಬಿಟ್ಟೆ ಆ ಮಾರುತಿ ಇದ್ರಲ್ಲ ಅವ್ರಿಗೆ ಅವ್ರ ಇನ್ನ ಹೆಂಗ್ ಹೇಳತಿ ಅಂದ್ರೆ
ಹಾ
ಹ ಆ ಅವಳು ಅವ್ನು ಫಸ್ಟ್ ಪಾವನಿ ಕಾಲ್ ಮಾಡಿದ್ದ ಮಾಡಿ ಹೇಳಿದಾಗ ಅವಳ ಎಲ್ಲಾನೂ ತಿಳ್ಕೊಂಡಿದ್ ಆಕ್ಚುಲಿ ಅವಳೇ ತಿಳ್ಕೊಂಡಿದಲ ಇಲ್ಲ ಅವನ ಹೇಳ್ ನಂಗ್ ಗೊತ್ತಿಲ್ಲ ಅವ್ಳನ ಹೊಡ್ ಿ ಹೇಳು ಇಂಜಿನಿಯರಿಂಗು ಸಿ ಎಸ್ ಸುರ್ಪುರ್ ಅಂತೆ ಹಂಗೆ ಹಿಂಗೆ ಅಂತೆಲ್ಲ ನಾನು ನಿಮ್ಮ್ ಊರು ಸುರ್ಪು ಕುಡ್ತಾನೆ ನೀವು ಬೀ ತಾನೆ ಮಾಡ್ೀ ರೋದು ನೀವು್ ಈ ಕಾಲೇಜ್ ತಾನೆ ನಿಮ್ ಯೂನಿವರ್ಸಿಟಿ ಈ ಅಂಡರಿ ಬರುತ್ತಾನೆ ಹಂಗ ಹಿಂಗಂತೆ ಎಲ್ಲ ಹೇಳಿದ್ದೆ ಅವನಿಗೆ ಅವನು ಹೌದಾ ಹೌದಾ ಹೆಂಗ ಗೊತ್ತು ನಿಮ್ಗೆ ಹೆಂಗ ಗೊತ್ತು ಇತ್ತು ನಿಮ್ಗೆ ಅಂತೆಲ್ಲ ನಾನ್ ಆಸ್ಟ್ರೋಲಜಿ ಹೇಳ್ತೀನಿ ಗಿಣಿತ್ಶಾಸ್ತ್ರ ಹೇಳ್ತಿ ತಿನ್ನೇನರು ಬೇಕಾ ನಿಮ್ ಮಾಸ್ಟಲ್ಲ್ಲಿ ಆಮೇಲೆ ಅದನ್ನ ಹೇಳಿದ ನಿಮ್ಸ್ ಹಟಲಲ್ಲಿ ಇವತ್ತು ಚಪಾತಿ ಮೊಟ್ಟೆ ಈ ತರ ಊಟ ಇತ್ತು ತಾನೆ ಅಂತೆಲ್ಲಾ ಹೇಳಿದೆ ಅವ ಹೌದು ಹೌದು ಅಂತ
ಅ್ರೆ ಪವಾನಿ ಮಾತಾಡಿದ್ದು
ಅವ್ಳ ಅ್ ಹೆಂಗ್ ಮಾತಾಡಿದ್ಲ ಗೊತ್ತಿಲ್ಲಾಂ ಟೆಕ್ಸ್ಟ್ ಮಾಡಿದ್ನೇನೋ ಗೊತ್ತಿಲ್ಲ ನಂಗೆ ಅವ್ಳು ಹಿಂಗ ಹಿಂಗ ಬಂದ್ಬಿಟ್ಟು ನಂಗೆ ಹೇಳ್ಕೊಡ್ತಿದ್ಲು ಹಿಂ ಹಿಂಗ ಹೇಳು ಅಂತ ನಾವು ಫುಲ್ಲು ಅವ್ನಿಗೆ ಹೆಂಗ ಮಾತಾಡಿದ್ದೆ ಅಂದ್ರೆ ಪಾಪ ಅವನ ಒಂದೇ ಕಾಲಗೆ ಎದರು ಕಕೊಂಡು ಏನು ಮತ್ತೆ ಕಾಲ ಮಾಡ್ಲಿಲ್ಲ ನನ್ಗೆ ಆಕ್ಚುಲಿ ನನ್ ಫ್ರೆಂಡ್ಸ್ ಎಲ್ಲ ಇದ್ರು ಪಾವನಿ ಮತ್ತೆ ಇನ್ನೊಬ್ಳು ಇಲ್ಲು ಅವಳು ಮಾಡ್ತಾಳ ಇದಿದ್ದ
ಅ್ರೆೈನ ಅಂದ್ರೆ ಬಿ ನಿಮ್ದೇ ಉಪ್ಪು ಮಾಡಸ
ಹ್ಮ ನಮ್ಮ ಮೂರ್ ಜನ ಕುೂತ್ಕೊಂಡ್ ನೀವ್ ಮಾತಾಡ್ತಿದ್ವಿ ಅದೇ ಟೈಮಗ್ ಒಂದ್ ಮಾರ್ತ ನಂಗಗೆ ಕಾಲ್ ಮಾಡ್ಬಿಟ್ಟ ನಾ ಎಷ್ಟು ಜೋರಾಗ ಮಾತಾಡಿದೀನಿ ಅನ್ ಒನ್ ಜೊತೆ ನಂಗ ಯಾಕೋ ಪಾಪ ಹುಡ್ಗ ಇನ ಸರಿ ಕಾಲೇ ಮಾಡ್ಲಿಲ್ವಲ್ಲ ಅನ್ಕೊಂಡೆ ನಾನು
ಹ್ಮ ಇಲ್ಲ ಮಾರುತಿ ಇದ್ದಾನ ನಮ್ ಕ್ಲಾಸ್ ಮೇಟ್ ನಮ್ ದೋಸ್ತಾನ ಆತಾನ ಅಂದ್ರೆ ಅಷ್ಟೇ ಸೈಲೆಂಟ್ ಅ್ದಾನ
ಹ್ಮ್ ನಿಮ್ಗ ಅನ್ನಿಸತ ಇದ್ಯಾ ನಾನು ರೂಢಾಗ ಮಾತಾಡ್ತೀನಿ ಅಂತ
ಹ
ಪಾಪಾ ಮಾರ ಅನ್ಸುತ್ತೆ ನಾನು ಏನಂದ ಅವ್ ನಂಗೆ ಟೆಕ್ಸ್ಟ್ ಅಲ್ಲಿ ನ ಮಾರುತಿ ಅಂತ ಏನೋ ಅಂದ ನಾನು ಸೋ ಆಟಂತ ಹಾಕಿದ್ದೆ ಹ ಪನು ಆಮೇಲೆ ದಾಜ ಮೇಲೆನಗೈತೆ ಪಾವನಿ ನನ್ನ ಪಾವನಿ ನಿಮ್ ನಂಬರ್ ಕೊಟ್ಟ ಅಂತ ಅಂದ ಕೊಟ್ರು ಅಂತ ಅಂದ ಅದಕ್ ನಾನೇಏನ್ ಮಾಡ್ಲಿ ಈಗ ಅಂತ ಅಂದ ಮದ್ ಚಪ್ಪನ ಹಾ ಬೌನು ಆಮೇಲೆ ಅಂತ ಆಮೇಲೆ ಮತ್ತೆ ಇನ್ನೊಂದ್ಸರಿ ಆಹ ವಾಟ್ಸ್ಪ್ ಅಲ್ಲಿ ಆಡಿಯೋ ಕಾಲ್ ಮಾಡ್ಬಿಟ್ಟು ಹೇಳಿದಾರೆ ನನ್ಗೆ ಹಾ ಏನು ನೀವು ಸೋವಾಟ್ ಅಂತೆಲ್ಲಾ ಕೇಳ್ತೀರಾ ಹಂಗೆ ಫುಲ್ಲು ಸಾಫ್ಟ್ ಸಾಫ್ಟ್ ವಾಯ್ಸ ಅಲ್ಲಿ ಮಾತಾಡ್ತವನನೆ ನನ್ಗೆಿತ್ತು ಅಯ್ಯೋ ಪಾಪಾ ಯಾರೋ ಗೊತ್ತಿರೋರ್ ತರ ಮಾತಾಡ್ಬಿಟ್ನಲ್ಲ ನಾನು ಅಂತ ಅನ್ಕೊಂಡೆ ಆಮೇಲೆ ಸಾರಿ ನ ಸು್ನೆ ತಮಾಷೆಗ ಆ ತರ ಮಾತಾಡಿದ್ದು ಅಷ್ಟೆಲ್ಲಾ ಸೀರಿಯಸ್ ತಗೋಬೇಡಿ ಅಂತ ಅಂದ್ಬಿಟ್ಟು ನಾನು ಸಾಫ್ಟ್ ಆಗೇ ಮಾತಾಡ್ದ ಆಮೇಲೆ ನಾರ್ಮಲ್ ಆಗಿ
ಹ್ಮ್
ಪಾಪ ನನಗ ಇೋ ಅದನ್ ಕರೆಟಗ ಸಾರಿನೂ ಕೇಳಲಿಲ್ವಲ್ಲ ಅಂತ ಅನ್ಕೊಂಡೆ ಮೇಲೆ ಇವರು ಏ ಜೋರಾಗ ಮಾತಾಡು ಜೋರಾಗ ಮಾತಾಡುುವ ಅಂತ ಅಿದ್ರಲ್ಲ ನನ್ಗು ಖುಷಿಿಯಗ ಅ ಅವ್ನು ಎಲ್ಲದಕ್ಕೂ ಹೂ ಹೂ ಅಂತಿದ್ದಲ್ಲ ನನ್ಗೂ. ಏನಂದ್ ಕರೆಕ್ಟ ಆಗ ಹೇಳ್ತಾ ಇದೀಿ ಕರೆಕ್ಟ ಆಗ ಹೇಳ್ತ ಇದಿದಿನಿಟ್ ಇನ್ನ ಜೋರ್ ಜೋರಗ್ ಮಾತಾಡ್ತಿದ್ದೆ ಆಮೇಲೆ ಪಾಪ ಅನ್ನಿಸಬಿಡ್ತು. ನಿಮ್ಗೂ ಹಂಗೇನಾದರು ಅನ್ ಅನ್ಸಿದ್ರೆ ಹೇಳ್ಬಿಡಿ
ಏ ಏನ್ ಅನ್ಸಿಲ್ಲತ್ತ ನಿ ನಮನ್ ಕೂಡ ಚೆನ್ನಾಗಿ ಮಾತಾಡಾಡ್ತರಿ
ಹ್ಮ್
ನಾನು ಕೇಳಿದ್ದು ಅಂದ್ರೆ ನೀವು ಮತ್ ಪಾವನಿ ಮತ್ತ್ ನೈನಾ ಒಂದೇ ರೂಮ್ ಮೆಟ್ಸ್
ಇಲ್ಲ ಇಲ್ಲ ನಾನು ಪಾವನಿ ಇಬ್ರೆ ಒಂದ್ ರೂಮಲ್ಲಿ ಇಬ್ರೆ ನಾೇನ ನನ್ ಪಕ್ಕದ ರೂಮ್ಮೇಟ್
ಹ್ಮ್ ನಾನು ಅವಾಗ್ಲೇ ನೈನ ಏನ ನಂಬರ್ ಕೊಟ್ಟಳು ನನ್ನಿಂದ ಮತ್ತ ನೈನಂದ ನಂಬರ್ ಕೊಟ್ಟಳು
ಹ್ಮ್ ನ್ ನ ಆಕ್ಚುಲಿ ಏನಗೈತ್ ಕೇಳರಿ ನನನ್ ಜಾಸ್ತಿ ರೆಸ್ಪೆಕ್ಟ್ ಕೊು ಮಾತಾಡ್ಬೇಕಂತ ಬೇರೆ ಯಾರ್ ಜೊತೆಿನೇ ಏನ ಅಂದ್ಬಿಟ್ಟಳ. ನೀನ್ ಜಾಸ್ತಿ ರೆಸ್ಪೆಕ್ಟ್ ಕೊಡಲ್ಲ ನನ್ನ ಜೊತೆ ಮಾತಾಡಲ್ಲ ಅಂತ ಅಂದ್ಬಿಟ್ಟಳೆ ಯಾರಪ್ಪ. ಪಾಪ ಅವನು ಆಮೇಲೆ ಅವನು. ನನ್ಗೂ ಕಾಲ್ ಮಾಡ್ಬಿಟ್ಟು ನ ನಿನ್ ಜೊತೆ ಮಾತಾಡ್ಬೋದ ಅಂತ ಅಂದ ಆಮೇಲೆ ಅವನು ಪಾನಿ. ಕಾಲ್ ಮಾಡ್ಬಿಟ್ಟ ಏನಂತ ಅಂದಾನ ಯಾರೋ ನಿನ್ ಫ್ರೆಂಡು. ಕರೆಟ್ಗಿ ಮಾತಾಡೋದಿಲ್ಲಾ ರೆಸ್ಪೆಕ್ಟ್ ಕೊಡೋದಿಲ್ಲಾ ಅಂತ ಅಂತವ್ರೆ ಹಂಗೆ ಹಿಂಗೆ ಅಂತ. ಹಡ್ಪಾವ್ ನೀ ನಾನೇ ಇತಾರ ರೂಡಕ್ ಮಾತಾಡೋದ ಆಕ್ಚುಲಿ ನೈನ ಮಾತಾಡಲ್ಲ. ಇವಳು ಬಂದ್ಬಿಟ್ಟು ನನ್ ಮೇಲೆ ಕೂಗಾಡ್ತಾವಳೆ ಯಾಕೆ ನೀನ್ ಹಂಗೆಲ್ಲಾ ಮಾತಾಡ್ದಂತೆ. ನೀನ್ ನಮ್ ಜೊತೆ ಎಷ್ಟ್ ಆತರ ಮಾತಾಡ್ತೀಯಂತ. ತಂದಕೊಂಡ್ರೆ ಅವ್ರ ಜೊತೆ ಎಲ್ಲಾ ಮಾತಾಡಿದಿ ಅಂತ ಆಮೇಲೆ ಅವನ್ ಕಾಲಲ್ಲಿ ಇಲ್ಲ ಇಲ್ಲ. ಪೂಜಾ ಎಲ್ಲಾ ಮಾತಾಡಿರೋದು ನಯನ ಅಂತ ಅಂದ. ನಾನು ನಾನೇ ಫುಲ್ಾಬರಿ ಆಗ ಹೋಗ್ಬಿಟ್ಟೆ ನು ಯಾರ ಜೊತೆೇನು ಮಾತಾಡಿಲ್ವ ಇ್ಳ ಯಾಕೆ ನನ್ನ ಮೇಲೆ ಹಿಂಗ ಆಡ್ತವಳ ಅಂದ. ಕೊಂಡೆ ನಾ ಯುಷದ ಮಾತಾಡ ಹೋಗೋದಿಲ್ಲ ರೂಡಾಗ ಗೊತ್ತಿಲ್ಲದಿರೋ ಅವ್ರ ಜೊತೆ ಎಲ್ಲ ಆಮೇಲೆ ಅವ್ರ ಏನು ತಪ್ಪಪ್ ತಿಳ್ಕೊಂಡ್ ಯಾಗ್ ಬೇಕಕ್ ಆಮೇಲೆ
ಈ ಹುಡುಗಿಯರು ಈ ತರ ಮಾತಾಡ ಅಂತ ಅನ್ಕೊಂತಾರೆ ಅಂತ ಭಯ ಆಗುತ್ತ ಅಷ್ಟೇ.
ಹ್ಮ್ ನಾನು ನಿಮಗೆ ಪಫಸ್ಟ್ಿಗೆ ಹಚ್ಚಿದೆೆ ಅವಾಗೆ. ನೀ ಹಚ್ಚಿದೆ ಅವಾಗ ನೀವು ಏನು ಅಷ್ಟೇನು ಇಟ್ಲಿಲ್ಲ ಒಂದ್ ಸರ್ ಹಚ್ಚಿ ಹಚ್ಚಿದೆ ನಿಮಗೆ.
ಅವಾಗಾನ ಏನ್ ಮಾಡ್ತಿದ್ದೆ ಅಂದ್ರೆ ಅಡ್ಗೆ ಮಾಡ್ಕೋತಿದ್ದೆ ಇಲ್ಲಿ ನನಗೆ. ಆದ್ರರು ಟೆನ್ಷನ್ ಆಯ್ತಿತ್ತು ಅಡ್ಗೆ ಮಾಡ್ಕೊಂಡಿದ್ದೀನಲ್ಲ ಅಂತ. ಅದರೆ ಅಡ್ಗೆ ಮಾಡಕ್ ಬರಲ್ಲ. ಇಲ್ಲ ಇಲ್ಲೇ ಹಾಸ್ಟೆಲ್ಲ್ಲೇ ಅಡಗೆ ಮಾಡ್ಕೊತಿದೆ.
ಹ್ಮ್ ಯಾಕ ಹಸ್ಲು ಊಟ ಇರಲ್ಲ.
ಅಯ್ಯೋ ಇತ್ತು ನನ್ಗೆ ಸಂಜೆ ಹೊಟ್ಟೆ ಹಸವಾಗ್ತಿತ್ತು ಅಂದ್ಬಿಟ್ಟು ನಾನು. ನಮ ಪಲ್ಯ ಮಾಡ್ಕೋತಿದ್ದೆ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕಿ ಪಲ್ಯ ಮಾಡ್. ನನ್ ಅಡ್ಗೆ ಬರೋದಿಲ್ಲ ಆಕ್ಚುಲಿ ಹೊಸ್ದ ಮಾಡ್ಕೋತಿದ್ದ್ಯಾ ಎಣ್ಣೆ ಹಾಕಿ. ಹಾಕಿದ್ದೆ ನಂಂಗಗೆ ಭಯ ಆಗ್ತಿತ್ತು ಅದ್ ಮಾಡೋ ಪ್ರೋಸೆಸ್ ಗೊತ್ತಿಲ್ಲ ಆಕ್ಚುಲಿ ನಂಗೆ ಏನೋ ಒಂದ ಮಾಡ್ತಿದೀನಿ.
ಆ ನನ್ ಹನ್ನೊಂದ ನಂಬರಿಂದ ಕಾಲ್ ಹೋಗಬಿಡ್ತಲ್ಲ ಭಯಾಗೋಯ್ತಿು ಯಾರಪ್ಪ ಇದು ಅಂತ. ಆಮೇಲೆ ಅಲ್ಲೇ ಆ ಈರುಳ್ಳಿ ಹಚ್ಚಿದ್ನಲ್ಲ ಕಣ್ ಬೇರೆ ಹುರಿತಿತ್ತ ಆ ಟೈಮ್ ಅಲ್ಲಿ. ಸಿಟ್ಟು ಬರ್ತಿತ್ ನನಗ ಆ ಆಕ್ಚುಲಿ ಅದೇ ಟೈಮಿ ನೀ್ ಕಾಲ್ ಮಾಡ್ಬಿಟ್ರ ಹಾ ಹ್ಮ್ ಇಷ್ಟೇನಲ್ರಿ ಯಾಂಗ ಚಂದ ಇದ್ದಿದ್ದು.
ಹ
ಆಮೇ ನೀವುನುವಾ ನೀವುನುವ ನೀವು ನಿಿದ್ದನಕ್ಕೆ ಹಾ ಕಾಲ್ ಮಾಡಬುದ ಇಷ್ಟೇ ಅಂದಲ್ಲ ಆಮೇಲೆ ನನ್ಗೆ್ಯ ಪಾಪ ನರುಸ್ತು ನಾನು ಅವೆಲೆ ಹೆತ್ು ನಾನ್ ಯಾಕೆ ಈ ತರ ಮಾತಾಡ್ದ ಅಂತ ಅನ್ಕೊಂಡೆ
ಏನಾಗಲ್ಲ ಅನ್ ನಾನು ಅವಾಗ್ಲೇ ನೈನಾಗನ ಕಾಲ್ ಮಾಡಿದ್ದೆ
ಾದ ಐ ಆಮ್ ರಿಯಲಿ ಸಾರಿ
ಹ ಇಲ್ಲ ಇಲ್ಲ ನಡುತ್ತೆ ಆಲ್ಮೋಸ್ಟ್ ಮಾತಾಡ ಇದನ ತುಂಬಾ ಹುಡುಗರು ಕೂಡ ಮಾತಾಡ್ತಾರೆ ಚೆನ್ನಾಗಿ
ಹ್ಮ್ ಪಾವನಿ ಜೊತೆ ಅಂಗರ್ ಮಾತಾಡಿರ್ವ ನೀವು
ಮಾತಾಡಿದ್ದ ಎರಡು ಸಲ ಎರಡ್ ಸರ್ತಿ ಮಾತಾಡಿದ್ದ
ಹ್ಮ್ ಅವಳ
ಯಾವಾಗ ನೋಡ್ದನ್್ರಿ ಪಾವನಿ ಪಾವನಿ ಯಾವಾಗ ಭ ನೋಡ್ದಂದ್ರ ಆಕಿ ಅಂತಾಳ ನಮ್ ಎಕ್ಸಾಮ್ ಆಯ್ತಾ ಎಂಟ್ರ ನೆ ಮಾತಾಡ ನಾಳೆ ಮಾತಾಡಮ್ ನಾಳೆ ಮಾತಾಡಮ್ ಅಂತಾ ಹೇಳಕ್ಕೆ
ನಂಗೂ ಇ ನಮ್ಗೂ ಎಕ್ಸಾಮ್ ಯಾವಾಗೂ ಇರುತ್ತೆ ಅಂದ್ರೆ ಕ್ವಿ್ು ಕ್ವಿ್ ಆದ್ಮೇಲೆ ಮಟ್ಟ ಇಂರ್ೀಟರ್ ಮ್ಮೇ ಮತ್ತೊಂದ ಕಿಸಜು ಕ್ಿಸ್ ಆದ್ಮೇ ಪ್ರಕ್ಟಿಕಲ್ ಪ್ರಾಕ್ಟಿಕಲ್ ಆದ್ಮೇಲೆಕ್ಸ್ರ್ಲ್ ಹಿಂಗ ಇರುತ್ತಲ್ಲ
ಹ
ಸೊ ಸ್ಟಾರ್ಟ್ ಆದ್ರೆ ನಮ್ಗೆ ಒಂದ್ಸರಿ ಎಂಟೇ ಆಗದು ಅದು ಎಕ್ಸ್ಟರ್ನಲ್ ಎಕ್ಸಾಮ್ಗೆ ಎಂಡ್ ಆಗೋದು ಸೊ ಹೆಂಗ ಇರುತ್ತೆ ಅಂದ್ರೆ ಒಂದು ಕ್ವಿಿಸಸ್್ ಸ್ಟಾರ್ಟ್ ಆಗಿ ಮುಗ್ದಾದ್ಮೇಲೆ ಮತ್ತೆ ಎರಡ್ ದಿವ್ಸ ಅದ ಮತ್ ಮಿಟ್ಟರ್ ಮ ಎಕ್ಸಾಮು
ಹ್ಮ್ ದಿನತಾ ಯಾಕಷ್ಟ ಇಷ್ಟ ಮಾಡ್ಬೇಕಂತ ನಾನು ಅಷ್ಟೇನು ಮಾತಾಡಲಿಲ್ಲ ಪಾವನಿಗೂಡ
ಮೊನ್ನೆ ಒಳು ನಿಮ್ಗೆ ನಂಗ್ ಅಂದಿದ್ದು ನನಗೆ ಎಕ್ಸಾಮ್ ಐತೆ ಮಾತಾಡಕ್ಕಾಗ ಆಗದಿಲ್ಲ ಅಂತ
ಹ್ಮ್ ಹ್ಮ್
ನಾನು ಕೇಳಸ್ಕೊತಿದ್ದೆ ಅಲ್ಲಿ
ಇವಾಗ್ಲೇ ಮೆಸೇಜ್ ಅವಾಗ್ಲೇ ಮೆಸೇಜ್ ಹಾಕಿದ್ದ ನಾನು ಕಾಲ್ ಮಾಡ್ಬೋುದ ಅಂತ ಈಗ ಮತ್ತತ್ ಮೆಸೇಜ್ ಆಗಿಲ್ದಾಳೆ ನಾಳೆ ಮಾತಾಡ ಬಂತ
ಅವ್ಳು ಈಗ ಮನೇಲ್ಲ ಅವಳೆ ಮಾತಾಡಲ್ಲ ಈಗ ಅವ್ಳು
ಹೌದಾ
ಹ್ಮ್ ಮನೆಗ್ ಹೋಗೋಳೆ ಸೊ ಮಾತಾಡೋದಿಲ್ಲ
ಹ್ಮ್
ನಾನ್ ನನೆಗ್ೋರ ಫೋನ ನೋಡಿರೋದಿಲ್ಲ ನು ಅವಳ ಫೋನ್ ಅವರು ನೋಡೋಳ ನಮ ಫೋನು ನೋಡಿರೋದಿಲ್ಲ
ಹ್ಮ್ ಹ್ಮ್
ಅವ್ಳ ಆಕ್ಚಲ್ ಜಾಸ್ತಿ ಮಾತಾಡ್ತಾಳೆ ಹ್ಮ್
ಸರಿ ನ ತ ಅತ್ತಚ
ಹ್ಮ್ ಹ್ಮ್